ನಮಸ್ಕಾರ
ನಮಸ್ಕಾರ
ಏನ್ ಮಾಡ್ತಾ ಇದ್ದೀರಾ
ನಾನು ಕೂತಿದ್ದೆ ನೀವು
ನಾವು ಕೂತಿದ್ದೀವಿ ಊಟ ಮಾಡ್ರ
ಊಟ ಮಾಡಿಲ್ಲ ಇವತ್ ಲೇಟ್ ಆಗೆದ್ದೆ ಸ್ವಲ್ಪ
ಹ್ಮ ಹಾ
ಅದಕ್ಕೆ ನಿಮ್ದಯ್ತಾ
ಹಾ ಆಯ್ತು ನಮ್ದು
ಹ್ಮ್ ಮತ್ತೆ ಹೇಳಿ
ಆ ಇದು ಮಾಂಸದಲ್ಲಿ ಏನ್ ಏನ್ ಇಷ್ಟ ನಿಮಗೆ
ಏನು
ಮಾಂಸಾಹಾರಿಯಲ್ಲಿ ಏನೇನ್ ಇಷ್ಟ ನಿಮ್ಗೆ ಇನ್ನು
ನಂಗೆ ನಿಂದು ಬಿರಿಯಾನಿ ಇಷ್ಟ ಕಬಾಬ್ ಇಷ್ಟ
ಹಾ
ಚಿಕನ್ ಸುಕ್ಕಾ ಚಿಕನ್ ಗಿರೋಸ್ಟ್
ಹಾ ಹಾ ಅದು ಚೆನ್ನಾಗಿರುತ್ತೆ ಹಾ ಹಾ ಸಿಹಿ ಪದಾರ್ಥ ಏನ್ ಏನ್ ಇಷ್ಟ
ಕಾಯ ಹೋಳಿಗೆ ಮತ್ತೆ ಹ ಹ್ಮ್ ಜಮೂನ್
ಹ್ಮ್ ಮತ್ತೆ
ಇಷ್ಟೇ ಅವ ಜಾಸ್ತಿ ಇಷ್ಟ ಆಗುದು
ನನಗೆ ಸಿಹಿ ಪದಾರ್ಥದಲ್ಲಿ ಹೋಳ್ಗೆ ಇಷ್ಟ
ಹ್ಮ್
ಕಾಯ ಹೋಳಗೆ ಕಾಯಿ ಹೋಳಗೆ
ಹ್ಮ್ ಹ್ಮ್ ಗೊತ್ತು
ಹ ಆಮೇಲೆ ಹ್ಮ್ ಅಕ್ಕಿ ಪಾಯಸ ಅಂತ ಮಾಡ್ತಾರ ಗೊತ್ತಾ
ಹ್ಮ್ ಗೊತ್ತಿಲ್ಲಾ
ಹಾ ಇಷ್ಟ ಕ ಮಾಂಸದಲ್ಲಿ ಬಿರಿಯಾನಿ ಕಬಾಬ್
ಹ್ಮ್
ಅದ ಇಷ್ಟ ಆಮೇಲೆ ತರಕಾರಿಯಲ್ಲಿ ಏನೇನು ಇಷ್ಟ ನಿಮ್ಗೆ
ಕ್ಯಾಪ್ಸಿಕಂ ಇಷ್ಟಾ
ಹಾ ತಿಂತೀರಾ ಹಾ ಆಮೇಲೆ
ಹ್ಮ್ ಟೊಮೊಟೊ ಇಷ್ಟಾ
ಹಾ
ಕ್ಯರೆಟ್ ಬೀನ್ಸ್
ಹಾ ಆಮೇಲೆ
ಅಷ್ಟ ಅಷ್ಟೇ
ನನ್ಗೆ ತರ್ಕಾರಿ ಇದೆ ಹಾಗಲಕಾಯಿ ಅಂತ ಗೊತ್ತಾ
ಹ್ಮ್ ಹ್ಮ್
ಹಾ ಹಾಗಲಕಾಯಿ ಇಷ್ಟ ಹಾ ಆಮೇಲೆ ಕ್ಯಾರೆಟ್ ಇಷ್ಟ
ಹ್ಮ್
ಹ ಆಮೇಲೆ
ಹ
ಬೆಂಡೆಕಾಯಿ ಪಲ್ಯ ಮಾಡ್ತಾರಲ್ಲ ಹ ಇ ಇಷ್ಟ
ಓಕೆ
ಅದಕ್ಕಿಂತ ತುಂಬಾ ಇಷ್ಟ ಅಂದ್ರೆ ನನ್ಗೆ ಹಾಗಲಕಾಯಿ ಸಾರ್ ಇಷ್ಟ ಪಲ್ಯಕ್ಕಿಂತ ಸಾರ್ ಇಷ್ಟ ನ
ಹ್ಮ ನಂಗೆಟೇಸ್ಟ್ ಫುಡ್ ಅದೆೇ ಇಷ್ಟಾನೇ ಆಗ್ದೇ ಇರೋ ಫುಡ್
ನನಗೆ ಆಗ್ರಕಾಯಿ ಸಾಂಬಾರ್ ಅಂದ್ರೆ ತುಂಬಾ ಚೆನ್ನಾಗ್ ಮಾಡ್ತೀನಿ ಅದು
ಹ್ಮ್ ಹ್ಮ್ ಹೆಂಗ್ ಮಾಡೋದು
ಅದು ಏನ್ ಮಾಡದಂದ್ರೆ ಅದು ಈರುಳ್ಳಿ ಟೊಮ್ಯಾಟೊ ಎಲ್ಲಾ ಮಿಕ್ಸಿಗೆ ಹಾಕೋಬೇಕು ಕೊತ್ತಂಬರಿ ಹಾಕಿ ಬೆಳ್ಳುಳ್ಳಿ ಆಮೇಲೆ ಇದು ಶುಂಠಿ ಆಕಿ ಚಕ್ಕೆ ಲವಂಗ ಯಾಲಕ್ಕಿ ಕರಿಮೆಣಸು ಒಂದೆರಡು
ಹ್ಮ್
ಆಗ್ಬಿಟ್ಟು ಅದರಲ್ಲಿ ಕೊಬ್ಬರಿ ಕೊಬ್ಬರಿ ತುರ್ದ್ ಹಾಕೊಂಡು ಅರಶಿನ ಪುಡಿ
ಹ್ಮ್
ಪುಡಿ
ಹ್ಮ್
ಆಮೇಲೆ ಉಪ್ಪು ಹುಣ್ಸೆಹ ಹಣ್ಣು
ಹ್ಮ
ಕಾರ ಒಂದು ಎರಡು ಊರ್ಗಡ್ಲೆ
ಹ್ಮ
ಹಾಕೋಬೇಕು ಹಾಕೊಂಡು ಮಿಕ್ಸಿಯಲ್ಲಿ ರುಬ್ಕೋಬೇಕು
ಹ್ಮ್
ಕಕೊಂಡ ಆದ್ಮೇಲೆ ಇದು ಆಗಲಕೈ ಕ್ಲೀನ್ ಆಗಿ ಕಟ್ ಮಾಡ್ಕೋಬೇಕು ಪುಟ್ ಪುಟ್ಟದಾಗಿ ಪುಟ್ ಪುಟ್ಟ ತಾಗಿ ಅಂದ್ರೆ ಅಷ್ಟು ಚಿಕ್ಕ ಅಲ್ಲ ಒಂಥರ ರವಂಡ್ ಬರ್ತ ರವಂಡ್ ಶೇಪ್ ದುಂಡದ ಆಕಾರ ಆ ಅದ್ರಲ್ಲಿ ಕಟ್ ಮಾಡ್ಕೊಂಡು ಆತರ ಅದು ಅ್ರೂ ಮಧ್ಯೆ ಇದಿರುತ್ತಲ್ವಾ ಏನು ಅದ್ರೂ ಬೀಜ ಹ ಅದ್ ತಗಿಬೇಕು ಸಿಪ್ಪ ಎಂತ ಮತ್ತು ಅದು ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಬಾಂಗ್ಲಲಿ ಉುರ್ಕೋಬೇಕು
ಹೌದು ಅದ್ರಲ್ಲಿ ಕಹಿ ಬರುತ್ತಲ್ಲಾ ಅದ್ ಹೆಂಗ್ ಹೋಗಸೋದು
ಅದು ಒಂದ್ ಸ್ವಲ್ಪ ಬೆಲ್ಲ ಹಾಕ್ತಾರೆ
ಹ್ಮ್ ಹ್ಮ್
ಹಾ ಅಕ್ಕಿ ಅದು ಬೆಲ್ಲ ಅಂದ್ರೆ ಇದು ಮಿಕ್ಸಿಯಲ್ಲೇ ಮಸಾಲಾ ಜೊತೆ ರುಬ್ಕೋಬೇಕ ಬೆಲ್ಲ ನಣ್ಣು ಕುಟ್ ಕಟ್ ಮಾಡ ಸ ಉಟ್ಕೊಂಡು ಬೆಲ್ಲ ಅದಾದ್ಮೇಲೆ ಇದು ಆಕಲಕಾಯಿ ಒಂದ್ ಸ್ವಲ್ಪ ಕಪ್ಪಗಾದಂಗೆ ಹುರ್ಕೊಂಡು
ಹ್ಮ್
ಹ್ಮ ಇದು ಉಪ್ಪಿನ ನೀರ್ ಇರುತ್ತಲ್ಲ ನೀರಲ್ಲಿ ಉಪ್ಪು ಹಾಕೊಂಡ್ ಕಾಯಿಸ್ಬೇಕ ಕಾಯಸ್ಕೋಬೇಕಕ್ ನೀರು ಅದು ಉುರ್ಕೊಂಡಿರ್ತೀವಲ್ಲ ಆಗಲ್ ಕೈ ನೀರಲ್ಲ ಹಾಕ್ಬೇಕು
ಹ್ಮ
ನೀರಲ್ಲಿ ಹಾಕೊಂಡ ಆದ್ಮೇಲೆ ಇದು ಮಸಾಲ ಹಾಕೊಂಡಿರ್ತೀವಲ್ಲ ನಾವು ಅದು ಒಗ್ಗರಣೆ ಹಾಕ್ಬೇಕು ಏನೋ ಅ ಇದು ಕರ್ಬೇನ್ ಸೊಪ್ಪು ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಒ ಕುಕರ್ಣಿ ಹಾಕೊಂಡು ಮಸಾಲ ಹಾಕ್ಬೇಕು ಚೆನ್ನಾಗ್ ಎಣ ಇದು ಎಣ್ಣಕ್ ಆದ್ಮೇಲೆ ಮಸಾಲೆ ಹಾಕ ಆದ್ಮೇಲೆ ಇದು ಮಸಾಲೆ ನಮಗೆ ಎಷ್ಟು ಬೇಕು ಅಷ್ಟು ನೀರ್ ಹಾಕೋಬೇಕು ಸಾಂಬಾರ್ ನಮಗೆ ಮೂರ್ ಹೊತ್ ಬೇಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ಹಾ ನಮಗ್ ಒಂದು ಎರಡು ಸಾಕು ಬೆಳಿಗ್ಗೆ ಮಧ್ಯಾಹ್ನ ಅಂದ್ರೆ ಸ್ವಲ್ಪ ಮಾಡ್ಕೋಬೇಕು
ಹ್ಮ್
ಅದಾದ್ಮೇಲೆ ಸ್ವಲ್ಪ ಅದು ನೀರ್ ನೀರ್ ಮಾಡ್ಬಾರ್ದು ಅಂದ್ರೆ ಸ್ವಲ್ಪ ಮಸ್ ಮಸಾಲೆ ಇರ್ಬು ಅ ಅದು ಆಗಲಕಾಯಿ ಹಾಕಿ ಒಂದ್ ಎರಡು ವಿಸಿಲ್ ಮಾಡ್ಬೇಕು ಅ್ರೂ ಇದು ಕಡಲೆ ವೇಳೆ ಗೊತ್ತಾ
ಹಾ
ಕಡಲೆಬೇಳೆ ನೆನಿ ಇಕ್ಕೋಬೇಕು
ಹಾ
ಫಸ್ಟ್ ಕಡ್ಲೆಬೇಳೆ ನಿಕೊಂಡಾದ್ಮೇಲೆ ಆಮೇಲೆ ನಐದು ಮಸಾಲೆ ಹಾಗಲಕಾಯಿ ಎಲ್ಲ ಹಾಕದ್ಮೇಲೆ ಈರುಳ್ಳಿ ಅದ್ರ ಜೊತೆ ಸ್ವಲ್ಪ ಕಡ್ಲೆಬೇಳೆ ಹಾಕಿ ಚೆನ್ನಾಗಿ ಎರಡ್ ಬಿಸಿ ಮಾಡ್ಬೇಕು ಹಾ ಮಾಡಾದ್ಮೇಲೆ ತಿನ್ಬೇಕು ಚೆನ್ನಾಗಿರುತ್ತೆ
ಮಸಾಲೆ ಹಾಕದ ಇನ್ನೊಂದ್ಸತಿ ಹೇಳ್ತೀರಾ ಹೆಂಗಂತ
ಮಸಾಲೆ ಹೆಂಗ ಹಾಕದಂದ್ರೆ ಟೊಮ್ಯಾಟೊ
ಹ್ಮ್
ಈರುಳ್ಳಿ
ಹ್ಮ್ ಇವಾಗ ಹೇಳ್ಕೊಡ್ತಿರದ್ ಎಷ್ಟು ಜನಕ್ಕೆ
ಹಾ
ಎಷ್ಟ ಜನಕ್ ಮಾಡ್ಬೋದು ಇವಾಗ ಹೇಳ್ಕೊಡೋದು
ಒಂದು ಐದ ಐದ್ ಜನಕ್ಕೆ ನಾಲ್ಕ್ ಜನ ಮಾಡ್ಬೋದು
ಹ್ಮ್ ಹೇಳಿ
ಒಂದು ಆರು ಏಳು ಜನ ಇದ್ರೆ ಒಂದು ಟೊಮ್ಯಾಟೊ ಒಂದೆರಡು ಹಾ ಈರುಳ್ಳಿ ಸ್ವಲ್ಪ ಇದು ಜಾಸ್ತಿ ಆಗ್ಬೇಕು ಕೊಬ್ಬರಿ
ಹ್ಮ್ ಹ್ಮ್
ಹಾ ಹಾಕಿದ್ರೆ ಜಾಸ್ತಿ ಆಗುತ್ತೆ
ಹ್ಮ್ ಈರುಳ್ಳಿ ಟೊಮೆಟೊ ಕೊಬ್ಬರಿ ಅಷ್ಟನಾ
ಹಾ ಕೊಬ್ಬರಿ ಕೊತ್ತಮಿರಿ
ಹ್ಮ್
ಬೆಳ್ಳುಳ್ಳಿ
ಹ್ಮ್
ಶುಂಠಿ
ಹ್ಮ್
ಆಮೇಲೆ ಕರಿಮೆಣ ಕರಿಮೆಣಸು ಏಲಕ್ಕಿ ಚಕ್ಕೆ ಲವಂಗ ಕರಿಮೆಣಸು ಒಂದು ಒಂದ್ ಚಿಕ್ ಸ್ಪೂನ್ ಅಲ್ಲಿ ಒಂದ್ ಅರ್ಧ ಸ್ಪೂನ್ ಹಕ್ಬೇಕು
ಹ್ಮ್
ಆಮೇಲೆ ಇದು ಏಲಕ್ಕಿ ಅಲ್ಲ ಲವಂಗ ಚಕ್ಕೆ
ಹ್ಮ್
ಹಾಕಿ ಇದು ಉರ್ಗಡ್ಲೆ ಇರ್ತತ್ತಲ ಅದೊಂದು ಸ್ಫೋನ್ ಹಾಕ್ಬೇಕು
ಉರ್ಗಡ್ಲೆ ಅಂದ್ರೆ
ಉರ್ಗಡ್ಲೆ ಅಂದ್ರೆ ಇದು ದಇದು ಕಡ್ಲೆ ಕಡ್ಲೆ ಅಲ್ಲಿ ಮಾಡಿರ್ತಾರಲ್ಲ ಕಡ್ಲೆಲ್ ಮಾಡಿರ್ತಾರಲ್ಲ ಕಡ್ಲೆ ತರ ಇರ್ತಾರತಲ್ಲ
ಹೌದಾ
ಹಾ ಅದ್ ಹಾಕ್ಬೇಕು
ಹ್ಮ್ ಹ್ಮ್
ಹಾಕಿ ಮಸಾಲೆಯಲ್ಲಿ ಅದರಲ್ಲಿ ಉಪ್ಪು ಆಮೇಲೆ ಇದು ಹಾ ಇದು ಧನಿಯಾ ಪೌಡರ್ ಮಸಾಲೆ ಅದ್ ಹಾಕ್ಬೇಕು ಆಮೇಲೆ ಇದು ನಮಗೆ ಎಷ್ಟು ಖಾರ್ ಆಗತ್ತಷ್ಟು ಇದ ಹಾಕೋಬೇಕು ಮ ಕರದ ಪುಡಿ ಹಾಕೊಂಡು ಹುಣಸೆಣ್ಣ ನೆನ್ಕೊ ನೆನಕ್ಬೇಕು ಫಸ್ಟ್ು ನೆನಕದ್ಮ ಒಣ್ಸೆಟ್ ನೆನಕೊಂಡಿರ್ತೀವಲ್ಲ ಅದಾಗಬೇಕು ಹಾಕಿ ಒಂದ್ ಸ್ವಲ್ಪ ಬೆಲ್ಲ ಕೊಟ್ಟ್ರ ಹಾಕಿ ಅದ್ರಲ್ಲಿ ಮಿಕ್ಸಿಯಲ್ಲಿ ರುಬ್ಕೋಬೇಕು
ಹ್ಮ್
ರುಬ್ಕೊಂಡು ತಿನ್ಬೇಕು ಇದು ಮಸಾಲೆ ಒಗ್ಗರಣೆ ಹಾಕಿ ಹ ಅದ್ರಲ್ಲಿ ಹಾಗಲ್ ಕೈ ಹಾಕಿ ಒಂದ್ೆರಡು ವಿಸಿಲ್ ಮಾಡಿ ತಿನ್ಬೇಕು ಮುದ್ದೆಗೆ ಅನ್ನಕ್ಕೆ ಎಲ್ಲಾ ಚೆನ್ನಾಗಿರುತ್ತೆ
ಹೌದಾ
ನೀವು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ
ಅದಕ್ಕೆೇ ಕೇಳ್ದ ಇನ್ನೊಂದ್ಸತಿ ಮಸಾಲೆ
ಮತ್ತೆ ನೀವು ಏನೇನು ಕ್ಯಾಪ್ಸಿಕಮ್ ಅಲ್ಲಿ ಏನೇನ್ ಮಾಡ್ತೀರಾ ಅಡ್ಗೆ
ಕ್ಯಾಪ್ಸಿಕಮಲ್ಲಿ ಅಂದ್ರೆ ಹ್ಮ ಏನ್ ಮಾಡ್ತೀವಿ ಅಂದ್ರೆ
ಚಿಕನ್ ಎಗ್ರೆಸ್ಟ್ ಮಾಡ್ಬೇಕಾದ್ರೆ ಅದ ಹಾಕ್ತಿೀವಿ ಆಮೇಲೆ ಕ್ಯಾಪ್ಸಿಕಮ್ ರೈಸ್ ಮಾಡ್ತೀವಿ ಕ್ಯಾಪ್ಸಿಕಮ ಪಲ್ಯ ಕ್ಯಾಪ್ಸಿಕಮ ಸ ಸಾಂಬರ್ ಆಮೇಲೆ ಇದು ಏನು ಫ್ರೈಡ್ ರೈಸ್ ಮಾಡ್ತೀವಿ ಅದ್ರಲ್ಲಿ ಪಲ್ಯ ಮಾಡ್ತೀವಿ ಎಲ್ಲಾ ತರನು ಮಾಡ್ತೀವಿ ಅದ್ರಲ್ಲೂ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಅಲ್ಲಿ ಮಾಡಿದ್ರೆ
ಹೌದು
ಹ್ಮ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅದನು ಕ್ಯಾಪ್ಸಿಕಂ ಅಲ್ಲಿ
ಮಾಡ್ತೀನಿ ನನ್ಗೆ ಮಾಡ ಬರುತ್ತೆ ಕ್ಯಾಪ್ಸಿಕಮ್ ರೈಸ್ ಮತ್ತೆ ಕ್ಯಾಪ್ಸಿಕಮ್ ಕರಿ
ಹಾ ಹಾ
ಹೆಂಗಂತ ಅಂದ್ರೆ ನಂಗೆ ತುಂಬಾ ಇಷ್ಟ ಕ್ಯಾಪ್ಸಿಕಮ್ ಫೇವ್ರೇಟ್ ಅಲ್ಲಾ ನಂಗೆ
ಹಾ ಹ
ಹ ಮಾಡಕ್ ಬರುತ್ತೆ
ಹಾ
ನಾನು ಇವಾಗ ನಿಮಗೆ ಕರೆ ಮಾಡ್ತೀನಿ ನಮ್ಮಮ್ಮ ಕರೆ ಮಾಡ್ತಿದ್ದಾರೆ ನಂಗೆ ಹಲೋ ಅದಕ್ಕೆ ನಿಮಗೆ ಮಾಡ್ತಿರ್ತಾರೆ ಅವ್ರ ಜೊತೆ ಮಾತಾಡಿದ್ದ ಆದ್ಮೇಲೆ ಮೆಸೇಜ್ ಹಾಕಿ ಮಾಡ್ತೀನಿ ಇವಾಗ
ಕಕಂತ ಇದ್ದೀರಾ ಸಾಯಂಕಾಲ ಇವತ್ತು
ಮನೆಗ ಹೋಗ್ಬೇಕ ಹೋಗ್ತಾ ಇದ್ದೀನಿ ಅದೇ ದೊಡ್ಡ ಪ್ರವಾಸರ ಅದಕ್ಕೆ ನಮ್ಮ ಮನೇಲಿ ಮಾಡ್ತಿದಿದ್ದಾರೆ ಕರೆ ಮಾಡ್ತಿದ್ದಾರೆ
ಊಟ ಮಾಡುದ್ರಾ
ಹ್ಮ್ ಮಾಡಿಲ್ಲಾ ಮಾಡ್ಬೇಕು ಹೊರ್ಗಡೆ ಮಾಡ್ಬೇಕ ಸ್ವಲ್ಪ ಇವತ್ತು ನಿಮ್ಮಂದಿ ತನಾಡ ಹ ಹೌದು ಮತ್ತೆ ಕೇಳ